ಹಲೋ
ಹಾ ಚಂದ್ರಶೇಖರ್ ಅವ್ರೇ. ಹಾ ಆರಾಮದಿರಲ್ರಿ.
ಆರಾಮ ಅದಿವ ರೀ.
ಹಾ ಹಾ ಮತ್ತೆ ನಡಶೀರಿ ಹ ಹಾ. ಹೌದ್ರೀ ಹಾ ರೀ ಯಕ್ರ ಏನ್ ಕೆಲ್ಸ ದ ತೆಳಗ.
ಅದು ಡೆಲಿವರಿ ಅಂತ
ಬಂದ ಏನ್ರಿ.
ಹಾ ಬಂದದ್ರಿ ಫೋನ್ ಹಚ್ಯಾರಿ.
ಹಾ ಹಾ ಹೊಬ್ ಹೋಬರಿ ಹೋಗ್ ಬರಿ ಸರ್.
ಹೋಗ್ ಬರ್ತಿನ್ರಿ ನಾನು ಹಾ ಹಾ ರೂಮೇಕ ಬಂದು ರೂಮೇ
ಹಾ ಹಾ ಹೌದೇನ್ರಿ ಸ್ವಲ್ಪ ಹೋಯ್ ಜಲ್ದಿ ಹೋಗಿ ಬರ್ರಿ ಮತ್ತ.
ಹಾ ರಿ
ಹ್ಮ್ ಮತ್ತೇನ ಇಲ್ರಿ ನೀವೆ ಹೇಳ್ಬೇಕ.
ಹಾ ರಿ
ಹ್ಮ
ಹ
ಸ್ಪಪ್
ಡೆಲಿವರಿ ಬಾಯ್ ಬಂದ ನೋಡ ಹೋಗ ಬಾ ಲ್ವಾಡೆ ಏ ನಾವಿಲ್ ಹೋಗಲೇ. ಆರ್ ನೆಟ್ವರ್ಕ್ ಬರ್ಲಾ ಆಗ್ಯದ್ರಿ.
ಹಾ ಈ ಬ ಕೆಳತದ ಕೆೇಳತದ್ರಿ.
ಈಗ ಕೆಳತದ್ರಿ.
ಹ್ಮ ರೀ
ಅದು ಡೆಲಿವರಿ ಬಂದದಂತ ಅನ್ಯಲ್ರಿ.
ಹಾ ರಿ
ಬಂದದತ್ರಿ ಸ್ವಲ್ಪ ಹೋಗ ಬರಬೇಕ್ ರಿ ಹ್ಮ. ಹ ರುಮ್ನಾಗ ಬಿಟ್ ಹೋದೆನ ಹೊರಗ ಬಂದಿರ್ತನ್ ರಿ.
ಹ್ಮ್ ಹ್ಮ್ ಈ ಸುಮರ ೋಟ ತ್ಣ
ರುಮ್ನಾಗ ಹೋಗ ಅಂದ್ರ ಸ್ಪಲ್ಪ ಹೋಗಲ ಆಗ್ಯಾನೋಡ್ರಿ.
ಅ
ಅಪ್ಪು
ಹ್ಮ್ ಹ್ಮ್ ರೋಮೆಟ್ ಹ
ನಾ ನಂಗ ಅವ ಅತ್ ಇರ ಅಂದ್ರ ಇರೋಲ್ ಹಾಗಗಂಡ ನೋಡ್ರಿ
ಇರು ಇರ ಅಂತ ಹೇಳ್ರಿ ಮತ್ತಾಗ
ನೀನ್ನ ಹೋಗ್ ಬರ್ರಿ ಅಂತ ತಿನಲ್ರರಿ ಅವ್ ಅಲ್ಲಂತ ನೋಡ್ರಿ ಹೋಗ್ಲಕ್ಕ ಹ
ಏನ್ ಮಾಡಕ್ ಬರಲ್ರರಿ ನೀವ ಹೋಗಕ್ ಆತರಿ
ಹಾ ಆ ಒಂ
ಹಾ ಹಾ ಹೌದು
ಅವರು ಸ್ವಲ್ಪ ಯಾಕ ಮತ್ತ ಮತ್ತೆ ಮತ್ತ ಬ ಅಂತ ಕುಂಟಾರೆ ಮತ್ತೆ ಮತ್ತ ಪೋನ್ ಹಷ್ಟಾ ಕುಟಾರೆವರು ಅಡಕ್ ತಡಗನೆ ಹಚಿ ನ ಈಗ ಸ್ವಲ್ಪ ಟೈಮ್ ಅಭಾವ್ ಆದ್ರಿ
ಹೌದ ಸಮಯದ ಅಭಾವ ಬಾಳ
ಹ್ಮೂ ಸಮಯ ಸಮಯತ್ತೆ ಅಬಾವ ಬಾಳ ಅದಲ್ರಿ
ಕರ ಕರ ನಲ್
ಈಗ ಅದು ಎತ್ತನ ಇದು ಎತ್ತ ಬನ್ ಬ್ಯಾಡ್ರಿ ಅದು
ಅದೇ ನ ನಡ ಇರ ಅಲ್ಲಿರಿ ಪಟಕನೇ ಅಕೇಶನ್ ಇಸುವರಿ ಅಲ್ಲಿ ಹಾ ಅಲ್ಲ ಹೋರಿ ಪಟಕನ ಹೋರಿ
ಹಾ ಹ ಬಂಡೇರ ಇ ದೊಡ್ಡ ಹಸಲ್ ಆಗಲ್ರರಿ ನಮ್ದು ದೊಡ್ಡ ಹೊಸದ್ರೆ
ಹಾ ರೀ
ಹಾ ಅಲ್ಲ ಅಲ್ಲ ಇದವ್ರ
ಅಮ್ಮ ಎಲ್ಲಿ ಬರ್ತನಂದ ಶಾವ ಇದು ಇದ್ರ ಬಲ್ ಬರ್ತನಂದ ಏನ್ರಿ
ಬಡಾ ಹಾಸ್ಟೆಲ್ ಹಾ ರೀ
ದೊಡ್ಡ ಹಸ್ಟಲ್ ಬೆಲ್ಬಂದ ನ ಅಂದರ ಇಸುವರು ಪಟಕನ್ನೇ ಪರ್ಕೊಂಡು ಇಸಕೊಂಡು ಬೇರೆ ಸ್ವಲ್ಪ ಕಡೆ ಕೆಲಸಾದ್ರೆ ಹ್ಮ್ ಹ್ಮ್ ಸುರ ಮತ್ತ
ಹ್ಮ
ನಿಮ್ ಕಡೆ ದೊಡ್ಡ ಹಾಸ್ಟೆಲ್ ಮತ್ತಲಗ ಏನೇನ್ ಕೊಡ್ತಾರ ಊಟಕ ಹ್ಮ್ ಹ್ಮ್ ನಟಕ್ ಚಲೋ ಕೊಡ್ತಾರ ಅಂದಂಗಯತ್ರಿ ಹ್ಮ್ ಹ್ಮ್ ಏನ್ ಕೊಡ್ತಾರ ಊಟಕ್ಕ
ಊಟಕ್ ಚಪಾತಿ ರೀ ಪಲ್ಯ ರೀ
ಹಾ ರ
ಕೊಡ್ತಾರೀ
ಹ ಹಾ ಅನ್ನ ಸಾರಾ ಚಪಾತಿ ಪಲ್ಲೆ
ಹಾ ರೀ
ಮತ್ತೇನನ್ ಕೊಡ್ತಾರೆ
ಹ ಇವತ್ ಪಂಕ್ಷನ್ ಅದಲ್ರಿ ಚೊಲೋ ಕೊಡ್ತಾರರಿ ಇವತ್
ಹಾ ಹಾ ಹಂಗೇನ್ ಫಂಕ್ಷನ್ ಇದಿದ್ನ ಚಲೋ ಕೊಡ್ತಾರ ಅಂದ ಹಂಗ ಐತ್ರಿ
ಹ್ನ್ ಸ್ವಲ್ಪ ಹೊರ್ಗಿನ ಬರ್ತಾರಲ್ರರಿ
ತುರ್ಶುಭಕ್ಕಂಡ
ಹ ಅಂದ್ರೆ ನಮ್ದುಾಷ್ಟ ಚಲೋದ ಅಂತ ತೋರಿಸಸ್ಬು
ಹ್ಮ್ ಕರ ನೋಡ್ರಿ
ಹಾ ರೀ ಎರಡ್ನೂರ ಎಪ್ಪತ್ತು ಎಏಳ್ನೂರ ಎಪ್ಪತ್ತೈದು ಪೋಂಡ ಮ
ಎಟ್ಟೋಪ ಕೊಡತ್ರರಿಲ್ರರಿ ಹ ಬಾಬೂ ಹ ಆ ಆಟ ಕೂಡ
ಹಾ ರೀ ಹಲೋ ಮತ್ತ ತಗೊಂಡಿರ್ತೀವ್ರೀ ಕೊಡ್ಲೇ ಬತಲ್ರರಿ ನ ಇಲ್ಲಿ ಕಾಲೇದಾಗಿ ನೋಡು ಬಂದೆ ಎರಡು ನಿಮಿಷ ಇಗಂದ ಸ್ವಲ್ ಫೋನ್ ಪೇ ಮಾಡ್ತೇನ್ ರೀ
ಮಾಡ್ರಿ ಮಾಡ್ರಿ
ಲ್ಲಡ
ಹ್ಮ ಹ್ಮ್ ಬರಬರ ಇಕಡ ಮತ್
ಹಾ ಬಂದಿರ ಸ್ವಲ್ಪ ಇ ಅರ್ದು ನೋಡ್ಬಕ್ ನೋಡ್ರಿ ಹೆಂಗ ಬರ್ತದೇನ್ರೀ ನಾನ್ ನೋಡಿಲ್ಲಾ
ಕರ ಕರ ರ ಹೌದು ನೋಡ್ರಿ ನೋಡ್ರಿ ಅದು
ಅದೇ ನೋಡ್ಬೇಕ್ರೀ ಅದೇನ್ರೀ ವಾಪಸ್ ಓತದಂತಲ್ರಿ
ನೀ ರಿಟರ್ಣಾ
ಆರು
ಹತ್ರ ಇವತ್ ಉಪಾಯಿ ಮಾಡುದು ಇವತ್ತ ಇವತ್ತು ಉಪಾಯಗ ಮಾಡುದು ಇವತ್ತೇ ಕಳಿಸ ಬಿಡುದ ಏನ್ರರಿ
ಹಾ ರೀ ಇವತ್ ಹಾಕೋದ್ರಿ ಇವತ್ ಹಾಕೋದ್ರಿ ಚಂದ ನ ವಾಪಸ್ ಕಳಿಸ ಕೊಡಾದ್ರೆ ಹನ್ ಮತ್ತೆ ನ್
ಆರು
ಮತ್ ನಡತದಲ್ರಿ ಚಂದ್ ಇರ್ಲಕಂದ್ರ ಆಯ್ತ ಹೋಗ್ಬ ಬಿಡ್ತದ್ರಿ ಆರಾಮ್ ಇದು ನಮ್ ಕಾಲೇ ದಾಗ ಪಫಂಶನ್ ಭ ಮುಗಿತದ್ರಿ
ಹಾ ರೀ
ಅದನ್ ಬಿ ಬಂದಂಗ ನಾತದ್ರಿ ವಾಪಸ್ ಕೊ ಹೋದಂಗ ನಾತದ್ರಿ
ಹೌದ್ರ ಹೌದ್ರ
ಹ್ಮ್ ನೋಡ್ರಿ
ಮತ್ತ ಇದ್ರೀ ನಾವು ಚಪಾತ್ ತರ ಸುಕ್ನತ್ತೇವು ಯಾವ ತರ ಸುಕ್ ಕದು ಗೊತ್ತಾಗಲ್ಲದ್ರೆ
ನೋಡ ಒ ತರ್ಸ್ರರಿ ಉಡ್ಲ್ಯಂಡ್ ಅಂತ ದೊಡ್ಡ ದೊಡ್ಡ ಕನ್
ಎಲ್ಲಿ ಬ್ಯಾಡ್ರಿ ಅಂತ ದೊಡ್ಡ ದೊಡ್ಡ ಹೌದ್ರ ಹ್ಮ್ ನಡತ ಸಾಣ ಅವರು ಹಾ ಮತ್ತೆ ಏನ್ ಮಾಡೋತರಿ
ದೊಡ್ಡ ದೊಡ್ಡ ಪ್ರಾಣಂಡ್ ಹಾಕೇಬೇಕ್ರಿ ಈಗನ್ ಕಾಲಲ್ದಾಗ
ಹಾ ರೀ
ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಹಾಕೇಬೇಕ್ರೀ ಚಲೋ ಚಲೋ ಕಂಪ್ನಿ
ಕರಕರ ಹಾಕೋಬೇಕರೀ ಅಂದ್ರ ನಮ ನಮ ಇ ಇಲ್ರೀ ನಮ್ಗ ಆಟ ಇ ಇಲ್ರಿ ಅಂದ್ರ ಆಗ ಬಿಡ್ರಿ ಅಂದ್ರ ಅಷ್ಟ ಇಲ್ರಿ ನಮಗ ಬ್ಯಾಡ ಅನ್ಸ್ತರಿ
ಹೌದ್ರಿ ಈ ವಯಸ್ ಅದಲ್ರರಿ ಈ ವಯಸ್ನಗ್ ಹಾಕೇ ಬ್ರಿ ಮುಂದ ಹಾಕದ ಆಗಲ್ರರಿ
ಕಖರ ಕರೆ ಹಾಕೊಬ್ರ ಹಾಕೊಳಕ್ ಇದ ಇಲ್ರರಿ ನಮಕ ಮನಸ್ಸ ಇದ ಇಲ್ರಿ
ಹೂನ್ ನಮ್ಮ ಈ ಕಾಲೇಜ ಕಾಲೇಜ್ಗ ಮಾಡ್ಬೇಕ ಏನ್ ಮಾಡಿದ್ರು ಮುಂದೇಏನ್ ಮಾಡೋದದೇಏನ್ರಿ
ಹಾ ರೀ
ಈಗ ಕಾಲೇಜ್ದಾಗ ಮಾಡ್ಬ್ರಿ ಎಲ್ಲಾ ಮಾಡ್ಬೇಕಾದ್ರರು ಮುಂದ್ ಮಾಡದ ಆತ
ಹೌದ್ರಿ ಹೌದ್ರ ಮಾಡ್ಬೇಕಕ್ ಆತರಿ ಮತ್ತ
ಈಗ ಮಾಡಬೇಕ್ರೀ ಮುದ ಮಾಡಕ್ ಆಗಲ್ಲ
ಹ್ಮ್ ಹ್ಮ್ ಹ್ಮ್ ಎಲ್ಲಿದ್ದಿರಿೀ ಸ್ವಲ್ಪ ಬರ್ರ ಜಲ್ದಿ
ಇದು ನಮ್ಮ ಗೇಟ್ ಅದಲ್ಲ ಕಾಲೇಜ್ದು
ರ ಏನ್ರ
ಹಾ ರೀ
ಬರಿೀ ಮ್ಯಗುತ್ತಲ್ಲ ಸ್ರ ಹ್ಮ ಹ್ಮ ಹ್ಮ ಮತ್ರ ಮತ್ತ ಎನ ಅನುಷರು
ಮೇನ್ ಇಲ್ ನೋಡ್ರಿ ಆರಾಮ್ ಅದೇ್ರೀ ಮತ್ತತ್ ಈಗ ಬಂತತ್ರಿ ಅ ಪಾರ್ಸಲ್
ಹಾ ಹಾ ಭತ್ೊಂದಂಗ ಆಯ್ತ್ರಿ ಮತ್ತ
ಹಾ ಬತ್ರಿ ಅದಕ್ಕೆ ಕಾಯಾಕ್ ಕುಂತಿದ್ದಿರಿ ನಾ ಜಾಳಕ ಮಾಡ್ಬೇಕಾದ್ರೆ ಅದ ನೋಡ್ಬೇಕ ಅಂತ ತಗಸ ಬೇರೆ
ಕರ ಕರ ಡರ್ ಗತನ್ ಗತನ ರೂಕಾಸೆ ನಕಿ
ಹಾ ಹ ಓ ನೋಡ್ತನ್ ಚಸಗಂದಾರ್ ನೋಡ್ರಿ
ಅವರು ನೋಡ್ತಾರ್ಕೋೊಂಡ್ರನ್ರಿ ಹ ಕೊ ಕೊಡ್ರಿ ಮತ್ ಕಾಯ ಆಗೋರು ಹ ಮತ್ತ
ಹಾ ಸ್ವಲ್ಪ ನಮ ಚಲೋ ಮಂಜಿತ್ ಹೋಗಕ್ೀ ಫಸ್ಟ್ಿಗೆ
ಒಂಂತಥರ ಅಲ್ಗ ಮನ್ಷ್ಯ ಹ್ಮ್ ಮತ್ರ
ಮತ್ತೇನಲ್ ನೋಡ್ರಿ ಸವಲ್ ನಮ್ ಕಾಶಿನಾಸ ಅವರು ಬಾರಿ ಮನುಷ್ಯರಿಗೆ ಅವರು
ಮನುಷ್ಯಾವದರ್ಕ್ಕಾರೆ
ಹೌದ್ಬೇಕ ಅವರುಗ ಗವರ ಇದ್ದಂಗ್ರೀ ನಮ ಕ ಕಾಲೇಜ ಆಸ್ಗೆ
ಹ ಜಕರ ಮನುಷಿ ತುಲನ್
ಹ್ಮ ಎಷ್ಟಕಿ ಎರಡ್ನೂರ ಎಪ್ಪತ್ರಿ
ಹ್ಮ್ ಹ್ಮ್್ಮ ಎರಡ್ನೂರ ಎಪ್ಪತ್ ಕೋಟರ ಅಂದಂಗಯತೆವ
ಅ ಹೆಂಗ ಬಂದ್ರೀ ಕಾಶಿನಾಥ್ ಅವ್ರ
ನಿ ಎಲ್ಲ
ಕಾಶಿನಾಥ್ ಅವ್ರೇ ಅ ಅವ್ರ ಸ್ವಲ್ ನೋಡ್ತರಿ ಅಂದ್ರೆ ನೋಡ್ ನೀವು
ರಡಾರ ಏನ್ರೀ ಚಲ ಗಡ್ಯಾರ ಚಲ ಆದ್ರಿ ಮತ್ತ ಎಂಟಕ್ ತರ್ಸಿದ್ರಿ ಗಡಿಯಾರ
ಅದು ಎಡ್ನೂರ ಎಪ್ಪತ್ತು ರೂಪಾಯಿ
ಹಾ ಹಾ ಹ ಹ
ಅವೌತ್ ಮನ್ನಿ ರಾತ್ರಿ ವಾ ವಪರ್ ಇತ್ತಲ್ರಿ ಅವತ್ ರಾತ್ರಿ ತರಿಸಿ ನೋಡ್ರಿ ಅದು ಲೈಮ್ ಸ್ಟೋನ್ ಅಂತ ಕಂಪ್ನಿ ಬರ್ತಾವ ಬ್ರ್ಯಾಂಡ್ ವಾಟರ್ ಪ್ರೂಫ್ ಇ
ಟೈಮ್ ಸ್ಟೋನ್ ಹೌದು ದೊಡ್ ದೊಡ್ಡ ಕಂಪ್ನ ಇದು
ಹಾ ಆ ಕಂಪ್ನಿ ಬ್ರಾಂಡ್ ನೋಡ್ರಿದು
ಅಖರಖರ ರ ಕಂಪನಿ ದಡ ಶೇಮ ಮತ ಹ್ಮೊ ಕರೆ ಕರೆ ನೋಡ್ರಿ ಮಕ್ಕಳ ಟೈಮ್್ದಾಗ ಚಲೋ
ಹ್ಮ್ ಮತ್ತೆ ಬೇಕಾದ್ರರು ಮತ್ತ ನಡತದ್ರಿ ಆಮೇಲ್
ನಡ್ತವ್ರ ಮತ್ತ ನೀವೇನ್ ನಡ್ಸಿರಿ
ನಾವೇನ್ ಇಲ್ ನೋಡ್ರಿ ಅದೇ ಈಗ ನೋಡ್ಬೇಕ್ರಿ ಅದು ಗಡಿಯಾರದ ಸಮಯ ಅದು ಎಲ್ಲಾ ಇಡ್ಬೇಕ್ರಿ
ಹಾ ಹಾ ಹೌದ್ರಿ ಹಾ ರಿ
ಇಟ್ಟಗೇಶಿಂದ ಆಮ್ಯಾಲ ಸ್ವಲ್ಪ ಜಳಕ ಮಾಡ್ಬೇಕ್ರಿ
ಹಾ ಹೌದ್ರಿ
ಅದು ಗಡಿಯಾರ ನಮ್ದ ಸ್ವಲ್ಪ ಕಪ್ಪ ಖರೀದ್ ಅದಲ್ರಿ ಕೈ ಅದಕ್ಕ ಚಂದ ಕಾಣತದೆನಿಲ್ಲ ನೋಡ್ಬಕ್ ರೀ ಆಕಂದು ಸ್ವಲ್ಪ ಬಟ್ಟಿಗಿ ಬೂಟಿಗಿ ಗಡಿಯಾರಕ್ಕೆ ಎಲ್ಲ ಮ ಒಂದೇ ಡಿಸಿಪ್ಲಿನ್ ಚೆಂದ್ ಕಾಣಬೇಕ್ರೀ
ಕರೆ ಹ್ಮ್ ರೀ ಮತ್ತೆ ಕಾಣಿಸಬೇಕ್ರೀ ಡಿಸಿಪ್ಲಿನ್ ಚಲೋತ್ ಕಾಣಸಬೇಕ್ರೀ
ಹಾ ರೀ ಎಲ್ಲ ಚಲೋತ್ನಾಗ ಅದ್ರೀ ರೀ ಸ್ವಲ್ಪ ಕೂದಲ ಒಂದಿಷ ಜಾಸ್ತಿ ಆಗ್ಯಾವ್ರಿ
ಹ್ಮ್ ಎದಕ್ರಿ ಸ್ವಲ್ಪ ಕುದಲಾ ಸ್ವಲ್ಪ ಕಟಿಂಗ್ ಮಾಡ್ಸಗೊರಿ ಮತ್ತ
ಹಾ ಅದೇ ಮಾಡಸ್ಬೇಕ್ರಿ ಸ್ವಲ್ಪೂ ಮನ್ನಿ ನಿಮ್ಗ ಸ್ವಲ್ಪೊ ಟೈಮ್ ಇಲ್ರಿ ಇವಾಗ
ಸಮಯ ಇಲ್ಲೆನ ರೀ
ಹಾ ಸಮಯ ಇಲ್ರಿ ಇನ್ನಾ ಒಂದ ಸ್ವಲ್ಪ ಸಮಯ ಇದ್ದಾಖ ಫೋನ್ ಹಸ್ತನ್ರಿ ಮಾತಾಮ್ಮ ಹೇಳ್ತನ್ರಿ
ಆಯ್ತ ಹಾ ಹಾ ಇಡ್ರಿ